ಹಲೋ
ಹಲೋ
ಯಾವ ಕಲ್ಲ ಯಾವ್ ಕಾಲದ್ರೀ ‌. ಯಾವ ಕಾಲೇಜ್ರಿ.
ಹಲೋ
ಹೇಳ್ರಿ ಅದಿ ಅವ್ರಿ ಏನ್ಡ್ದ.
ಏನ ಇಲ್ ನೋಡ್ರಿ ಈಗ ಊಟ ಮಾಡಿ ಬಂದಿ ನಿಮ್ದ್.
ಹ್ಮ್ ನಾವು ಊಟ ಆಯ್ತು ನಮರಿ. ಏನ್ ಮಾಡ ಹತ್ತಿರಿ.
ಏನ ಇಲ್ಲ ನೋಡ್ರಿ ಅಂಗೆ ಸುಮ್ನೆ ಕೊತ್ತಂಡ್ರಿ.
ನೀ ಮಾತ್ರ
ನೀವೇ ಮಾಡೋ ಅಂತ್ರಿ ನೀವೇ ಮಾಡಂತ್ರಿ.
ಎಲ್ಲಿ
ಕಾಲದನಾಗ್ರಿ
ಹ
ನೀವಲ್ಲಿದ್ರಿ. ನೀವೆಲ್ಲಿದ್ರಿ.
ನಾವು ಇದ್ದೇವ್ರೀ ಗಾರ್ಡ್ನಾಗ.
ನಿಮ್ಮ
ಹ
ಏನೇನು ಸಮ್ ಕುಂತಾರೆ.
ಅವರು
ಹ್ಮ್
ಅರೆ
ನಿಮ್ದ್ ಊಟ
ಊಟಾ ಚಪಾತಿ ಸೊಪ್ ಸಾರು ಅನ್ನ. ಬದ್ನಿಕಾಯ್ ಪಲ್ಯೆ ಮೊಸ್ರು ಕೊಟ್ಟಿದರ್ ನೋಡ.
ಅದಲ್ಲ ಸಾಂಬಾರ್ನಾಗ ಯಾವ್ದೋ ಹುಳ ಬಂದಿದ್ರರಿ ಹೆಂಗ ಮಾಡ್ತಾರ ಅಂತ ಗೊತ್ತಿಲ್ಲ ನಮ್ಗ.
ಹೌದು ನಾ ಭಿ ಎಲ್ಲ ಇದ್ದರೆ ಹ.
ಹಾ ಹಾ
ಹ್ಮ ಹ್ಮ
ಒಳ ಆಕಬೋದಂತ ನೀ ಹನ್ರೀ. ಏ ಹೇಳ ರಾಮ ಇದ್ದಿದ್ದನ್ ಅವನಾರ.
ಹಾ ಬಿದ್ದಿತ್ರಿ
ತಿ ತಿು ಲಾಸ್ಟ್ ಕಿಕೆಟ್ ಯ ಪಂಚಾಸ್ ವಿಕೆಟ್ಟ.
ಇಲ್ರಿ ಎಲ್ಲಾ ತಿಂದಾದ್ಮೇ ಸಿಕ್ಕದ್ರಿ ಹಿ ಹಿ ಹ.
ನೀ ಯೊ.
ಹ್ಮ್ ಎಲ್ಲ ತಿನ್ನದೆಲ್ಲ ಆಗೇತ್ರಿ ಅವ ಸಿಕ್ಕ. ಇದ ನಮಗ ಅಂತ ಎಲ್ಲಾ ಆಗಲ್ರಿ ಎದ್ ಬಂದೆವ್ ಕಟ್ಟ.
ಹಾ
ಉಂಟಿದ್ರೀ ನೀವ ನಿಮ್ ಕಿವಿ ಇಟ್ಕೊಂಡು ತೆಗಿರಿ ಕೆಲ್ಸರ ಆವಾಜ.
ಒರೆ. ಏನಂದ್ರಿ.
ಏ ಅ
ಕೆಳುಸ್ತ್ ನೋಡ್ರಿ ಅದ್ಯಾಕ್ ಕೆಸಲ್ಲ. ಇಲ್ಲೆ ಹಾಸ್ಲಗದ್ರೀ.
ನೀವೆಲ್ಲಿದ್ರಿ.
ನಾ ಇಲ್ಲೇ ಇದ್ದೇನಿ ನೋಡ್ರಿ ಅವ್ರ್ ರೂಮ್ದಾಗ.
ಹ್ಮ್ ಆಫಲ್ ಕುಂತೇನಿ.
ಹೋಗಿರ್ ಅವ್ರ ಎಲ್ದಿರಿ.
ಮತ್ತೇನಂತ್ರಿ.
ಹೊರ ಹೋಗಿ ಎವೆ.
ಅಲೋ ಹಲೋ
ಕೆಳ್ಸಬೇಕ ಹಾ
ಹಲೋ ಹೊ
ಏ ಕೇಳ್ಸ್ಲತ್ತ ಅವಾಗಿಂದ ಮಾತಾಡೋದು.
ಏ ವರಬಲೆ.
ಏ ನಿನ್ದ್ ಅವಾಜ್ ಎಲ್ಲ ಕರೆಕ್ಟ್ ಹೊಂಟದನಲ್ಲ.
ಯಾರ್ದ
ನಿಂದು
ಹೊಂಟಾತಲ್ಲ ನಂದು ಕರೆಕ್ಟ್ ಒಂಟೈತಿ.
ನಂದ್ ಹೊಂಟಿಲ್ಲ.
ನಿಂದ ಆಗಲೆ ಬರ ಗತಿದ್ದಿಲ್ಲ.
ನೀ ಬರ ವಲ್ಸ.
ಹಾಂ
ಮತ್ತೇನಂತರಿ ಏನಲ್ವ ಖಾಲಿ ಕೂತ್ಕೊಂಡಿವ್ ನೀವು.
ಏ ನಾವಿ ಸುಮ್ ಕುೂತೀವ್ರೀ.
ಹಾ ಹಾ
ಅರಾಮ್ ಅದಿರ್ ವಾಟೆಲ್ಲಾ.
ಹ್ಮ್ ಆರಾಮಿದ್ದೇವ್ ನೋಡ್ರ.
ಹಂಗೈತ್ ನಿಮ್ ಕಾಲೇಜ್ ಎಲ್ಲ.
ಚಲೋ ಊಟದಾಗ್ ಏನೋ ಹುಳ ಬಿದ್ದ ಅಂದ್ರೀ ಯಾವ್ದದೊ.
ಅದ ರೀ ಸಿಲ್ಕೋವರ್ಮಾ.
ಹ ರೇಷ್ಮೆ ಹೊಯ್ದರಿ.
ಹಾಂ
ಸಾಂಬಾರ್ ಉಂಡ್ ಬಂದಿರನ್ರಿ ನೀವ.
ಎಲ್ರಿ ಸಾಂಬಾರ್ದು ಎಲ್ಲ.
ಎಲ್ಲ ನೋಡ್ರಿ ಎಲ್ಲ ನಾವು ಸಾಂಬಾರ್ ಅಂತ ಉಂಡಿಲ್ರಿ ಇವತ್ತ.
ಹ್ಮ್್ಮ
ನೀವು ಉಂಡ್ರೇನೇ
ಹೇ ಸಾಂಬಾರಿ ಉಣಂಗಲ್ರರಿ ಇವತ ಬದನೆಕಾಯಿ ಇತ್ತಲರಿ ಬದನೆಕಾಯಿ ಉಂಡಿನ್ರೀ
ಓ ಸಾಂಬಾರ್ ಉಂಡರ ಎಲ್ಲಾರ ಹಂಗಾರ ವೈಕ್ ವೈಕ್ ಮಾಡ್ಕೊಂತಾರ ಎಅಪ್ಪ ಒ ನೆನಸಿಕೊಂಡರೆ ವಾಮಿಟ್ ಬರುತ್ತೆ ಬಿಡರೀ ಹೋಗ್ಲಿ
ನೆನ್ಸ್ಕೊಬೇಡ್ರಿ ನೆನ್ಸ್ಕಬಡ್ರಿ ನೀನ್ ಅನ್ಸ್ಕ ನಮಗ್ ಭ ಬಿ ಆತವಾ
ಇಲ್ಲಿ ಗಾಳಿ ಆದಿಬಸವ ತಿಂದ್ಂದ್ರರಿ ಈ ಏನ ಐತ ಗಾಳಿ ಆದಿ
ಇರಲ ಬಿಡ್ರಿ ಸುಮ್ಮನೆ ಮ್ಯಾಗ್ ಹೋರಿ ನೀವು
ಅದ ಅದ ಮ್ಯಾಗ ಅದನ್ರಿ ಈಗ ಮತ್ತೇನಂತರಿ
ಮತ್ತೇನ್ ಹೇಳಬೇಕು ನೋಡ್ರಿ ನಿಮ್ಮದೇ
ಏನ್ ಇಲ್ಲ ನೋಡ್ರಿ ವಟ್ ಕ್ಲಾಸ್ ಇಲ್ಲನ್ರಿ ನಿಮ್ದ ಈಗ
ಎ ಇಲರಿ ಕ್ಲಾಸ್ ಯಾವ ನಮ್ಗ
ಏನ ಜ್ಯೋತಿ ಮ್ಯಾಮ್ ದಿನ ಯಐತ ಅಲರಿ ಕ್ಲಾಸ್ ಮತ್ತ ಹೋಗಬೇಕಲ್ರಿ
ಅದ ಅಟೆಂಡೆನ್ಸ್ ಹಾಜರತಿ ಇರ್ಲರ ದವರಿಗೇ
ಹೋರಿ
ಅದು ಹಾಜರಿದಾಗ ಯಾರ ಇರಲ್ಲ ನೋಡ್ರಿ ಅವ್ರಿಗ್ ಬಾ ಅಂದಾರೀ
ಹಾ ಹಾ ಹಾ ಹಾ
ನಮಗ ಹಾಕಿದರ ಹಾಜರಿ
ಓಹೋ ನೀವು ಯಾವಾಗ ಹಾಕಿರಿ
ಹಾ ಆವಾಗಿ ಹಾಕಿದೇವರೀ
ಹಾ ಹಾ ಯಾರ ಇದ್ದಿದಲ್ರಿ ಈಗ ಮತ್ತಲೆ
ಹಾ
ಬಾಳು ಮಂದಿ ಇದ್ದಿದಿಲ್ಲ ಇದರಿ ಎಲ್ಲರು
ಬಾಳ ಮಂದಿ ಇದ್ದಿಲ್ರರಿ ಹುಡ್ಗರ್ದಂದ ಏಳ ಎಂಟ ಮಂದಿ ಹಾಕಿವಿ ಹುಡಿಗೇರ ರಷ್ಟ್ರ ಮಂದಿ
ಹಾ ಹ ಎಲ್ಲ ಹಲ್ಲೆ ಹಾಕನ್ನ್ರಿ
ಹಾ ಹಲ್ಲೆ ಹಾಕಿವ್ ಹಾಜರಿ
ಹಾ ಅವನ್ ಹಾಕ್ಸಿನ್ ರೀ
ಅಲ್ಲಿ ಹಿಂದ್ ಯಾರು ಮಾತಾಡ್ತ ರೋಡ್ರಿ
ಅಲ್ಲೇ ನಿಮ್ ಕಡೆನ ಇಲ್ಲಿ ಯಾರಿಲ್ಲ ಮ್ಯಾಗದನ್ರಿ ನಾ ಪೂರ್ತಿ
ಕೆಳಗಿನ ಹವಾಜ್ ಮ್ಯಾಲ್ ಬರ್ಲಾತ ಹೇಳರಿ
ಅದ ಕೆಳಗ ಅವಾಜ ಮಾತ್ರಕುಂತರ ರೀ ಅದಕ್ ಬರ್ತೈತಿರ ಅದು ನಾವು ಪೂರ್ತಿ ಟೆರಸ್ ಮೇಲೆ ಅದೀವಿರಿ
ಪೂರ ಛತ್ನ ಏನ್ರ
ಹ್ನ್ ರೀ ನೆಟ್ವರ್ಕ್ ಬರಲ್ಲ ಅಂತೇಳಿ ಪೂರ್ತಿ ಚಟ್ ಮೇಾಲ ಬಂದ್ರರಿ
ಬಿಸಲ ಅದ ಅನ್ರಿ ಅಲ್ಲಿ
ಹಾ ಐತ್ರಿ ಒಂದ ಲೆಕ್ಕಕ್ ಐತ್ರಿ
ಹ
ಮತ್ತೆ ಏನಂತೀರೀ
ಆ ಇವ್ರ್ ಮನೆಗ ಹೋಗ್ಬೇಕಕ್ಲ್ರೀ ಹರ್ಷರ್ ಮನೆಗ
ಯಾರ್ರೀ
ಹರ್ಷ ಅವರ್ ಮನೆ ಹೋಗೋದಿತ್ತರ್ ನೀವು ಅಲ್ಲಿ ಬರ್ತತ್ರಿ ನೆಟ್ವರ್ಕ್.
ಸರ್ ಹರ್ಷ ರ ಮನ್ಯಾಗ ರೀ
ಹ್ಮ್
ಹಾ ಅಲ್ಲಿ ಮಕ್ಕೊಂಡ್ರ ತರಲ್ರಿ ಅವರು ಮನ್ಯಾಗ ಇನ್ನೊಬ್ರು ಅದಕ್ ನಾವ ಇತಲಾಗ್ ಬಂದಿವ ರೀ
ಅವ್ರ ಇನ್ನೊಬ್ರ್ ಹಂಗ್ಯಾಕ್ ಕರ್ದ ಅವರ ಮನ್ಯಾಗ್
ಅವರ
ಅವ್ರ ಮಂಚವ್ರ ಜನ ಚಲೋ ಇಲ್ ನೋಡ್ರಿ ಇನ್ನೊಬ್ರು
ಏ ನಿಮ್ಮಂಗಾರ ಅಲ್ಲ ಅವರು
ನಾವು ಹಂಗಿದ್ದೆವು
ದ್ರೆ ಮತ್ ನೀವು ಸ್ವಲ್ಪ ಡಿಸ್ಟರ್ಬ್ ಆ ಿಸ್ಟರ್ಬ್ ಆಗತ್ತಂತಿರಲ್ಲಾ
ನಾ ಇಲ್ಲಿ ತನ ಯಾರಿಗ್ುದ ಇಷ್ಟ ಪಡಿಸತಂದ ನನ್ ಬಾಯಲಿ ಹೇಳಿಲ್ಲ
ಹೌದ ಹೌದ್ರೀ ಭಾಳ ಒಳ್ಳೆ ಬಿಡ್ರಿ ನೀವು
ಹ್ಮ್ ಹಂಗ ಹೇಳ್ಬಾರಡ್ದ್ರಿ
ಅದೇ ಅದೇ ಅ ರೇ ಮತ್ತೆೀ ಎಲ್ಲ ನೇಚರ್ ಈ ತರಂಗೈತಿ ನಿಮ್ ಕಡೆ
ಎಲ್ಲ ಚಲೋ ಈಗ ನಮಗೆ ಹೇಳ್ರಿ ಅವ್ರಿಗೆ ಬಾರಿ ಕ ಹೇಳದಂದ್ರೆ ಬರು
ಹಾ ಹಾ ಮಳೆ ಹೇಗೈತಿಲ್ರರಿ
ನ ಬಿ ಉಂಟದಲ್ಡ್ರರಿ ಸದ್ಯೆ
ಇಲ್ಲಿ ಹಿರೂರು ಕಿರಣ್ ಗೊತ್ತಲ್ರಿ ಅವ್ರಿಗೆ ಮಳೆ ಹೆಂಗಿಲ್ಲ ಅಂತ ನೋಡ್ರಿ
ಆ ಚಿತ್ರರ್ದುರ್ಗದವ್ರಿ
ಹ್ಞನ್ ರೀ
ಹ್ಮ್ ಅವ್ರ ಹೊಣೆಗರಿ
ಮಳೆಗೈಐತ್ರಿ ಅವ್ರರು ಸುಳ್ಳು ಹೇಳ್ತ ಅವ್ರ ಕಡೆೇ ಜಾಸ್ತಿ ಆಗತ್ರಲ್ಲ ಶಿವಮಗ್ಗ ಹರೂರು ಚಿಕ್ಮಂಗ್ಳೂರು ಮಡಿಕೇರಿ ಕಡೆನ
ಹ ದೊಡ್ಡದ ಮ್ಯಾಗ ಕಲ್ಲಿ ಮ್ಯಾಗ ಅತ್ತವನ್ ಹೊಲಗಡೆಲ್ಲ
ಹಾ ಅದರೆ
ಹ ಕೋಟೆ ಕ ಭಳ ಹ ಚಿತ್ರದುರ್ಗದ
ಹ್ಮ್ ಕೋಟೆ ಆದವಲ್ರಿ ಬಾಳ ಅಲ್ಲೆ ಅಲ್ಲೆ ಆಗತ್ರಿ
ಹ್ಮ್
ಸುಳ್ಳ ಹೇಳ್ತಾರೆ ನಂಮುಂದ್ ಅಷ್ಟ ಅವರು
ಹ್ಮ
ಮತ್ತೇನಂತ್ರಿ ಎಲ್ಲಾ ಆರಾಮದ್ರಾ ಎಲ್ಲಾ ಕ್ಲಾಸ್ ಗೀಸ್ ಕೇಳಕ್ ಕುಂತಿರ ಓದ ಕುಂತಿರ
ಈಗ ಪರೀಕ್ಷಾ ಅವ್ರಿಗೆ ನಾಳೆ ಪರೀಕ್ಷೆ ಎಲ್ಲ ಓದಿವಿ ಈಗ ಹೋಗ ಬರದ ಆಟ್ಟೆ
ರೀಸನ್ ಮಾಡ್ಬೇಕಂಡ್ರಿ
ಇಲ್ಲ ಎಲ್ಲಾ ಆಗೇದ್ರಿ ಎಲ್ಲಾ ಓದಿದ ಹೊಳ್ಳೆ ಮಳ ಅವೇ ಓದಿವಿ
ಹ ಹಾ ಫುಲ್ ಟಾಪರ್ ಅದಿರ್ ಅಂಗಾರೆ
ಬರ ಬರ ದಟ್ಟ ಬಟಕಗ
ನಾವ ಇನ ಸ್ಟಾರ್ಟ ಮಾಡಿಲ್ಲ ನೋಡ್ರಿ ನಾಡ್ದಂತ್ರ ಸ್ಟಾರ್ಟ್ ಮಾಡ್ಬೇಕಕ್ಿನ ನಾಳೆಂತ್ರ ನೀವೆಲ್ಲಟಾಪರ್ ಎದಿರ್ ಬಿಡ್ರಿ ಆದ್ರ ಜಲ್ದಿನ ಓದ್ತಿರಿ
ನಾ ರೀ ಅವತ್ ಯಾವತ್ ಪಾಠ ಹೇಳ್ತಾರ ಅವತಿಂನ್ ದಿವ್ಸ ಒದ್ ಕಡಿಗ್ ಮಾಡಿಡ್ತೇದ ರೀ
ಅದ ಅದ ರೀ ಅದ ಔಟ್ ಆಫ್ಔಟ್ ಅದಕ ಬರ್ತ ರೀ ನಿಮಗ ಮಾರ್ಕ್ಸ್
ಹ್ಮ್ ಹಾಂಗಾಗಿ ಮತ್ ಅದೃಸಲಾಕಿ ನಿಮ್ಗೆ ಅಂಕಗಳ ಎಲ್ಲಾ ಚಲೋ ಬರ್ತಾವ
ನಿಮಂಗ ಬರಲಲ್ರಿ ಎಲ್ಲಿ ಬರ್ತಾವ
ತರಗತಿ ಏನ್ ಹೇಳ್ತಾರೆ ಅದು ಹಂಗೆ ಬರೋದು ಓದೊದು
ತಗಿತಿರಿ ನಮ್ಗೆಲ್ಲಿ ಬರ್ತಾವ್ ಹೊಡ್ರಿ ಅಷ್ಟು ಆರು ನಾಲ್ಕು ಬರ್ತವ್ರೀ ನಾವು
ಹ್ಮ್ ಹ್ಮ
ಹಾ ಟಾಪರ್ ಅದಿರ್ ಬಿಡ್ರಿ ನೀವ್ ಎಲ್ಲ ಅಲ್ಲಿ ಪಿಯುಸಿನಾಗ್ ನೈಂಟಿ ಫೈವ್ ಮಾಡಿ ಬಂದಿರಿ
ವ್ಹಾ
ಟಾಪರ್ ಅದಿರಿ
ಅಲ್ಲಿ ಇದ್ದಾರೆ ಟಾಪರ್ ಏನ್ ಇಲ್ಲ
ಹ್ಮ್ ಅಲ್ಲಿ ಬಾಳ ಓದ್ತಿದ್ದೆನಾ
ಹಾ
ಅಲ್ಲಿ ಜಗ್ ಓದ್ತಿದ್ರೆನ
ಹ್ಮ್ ಅಲ್ ಓದ್ತಿದ ಅವಾಗ
ಹ ಹ
ಹ್ಮ್
ಇಲ್ಲೇ ಬಂದು ಓದರ್ಲಾಂಗ ರಿ
ಎಲ್ಲ ಓದೊ ಮನಸ್ಸು ಈತರ ಕೆಲ್ಸನಾಗ ನಾ ಹತ್ತಿರ ಮತ್ತ ರಿಟರ್ನ್
ಹಾ ಹಾ ಅಸ್ತೇನ ತೋರಿ ಒಳ್ಳೆ ಅಸ್ತಿನ್